ಹಾ ಆರಾಮ್ ನೋಡ್ ನೀವು
ಹಾ ನಾವು ಆರಾಮ್ ನೋಡ್ರಿ
ಹಾ ಊಟ ಹತ್ರಿ
ಇನ್ನು ಇಲ್ಲ ನೋಡ್ರಿ ಮಾಡ್ಬೇಕು
ಹಾ ಇವ್ರ ಏನ್ ಮಾಡತ್ತಾರೀ ಮಕ್ಳ
ನಮ್ಮ ಮಕ್ಳೀ ಆಡಾ ಕೂತಾರೆ ಅವರಾ ಅಜ್ಜಿ ಜೊತೆ ಹ ಮನೆಗೆಲ್ಲರು ಆರಾಮ್ ನೋಡ್ರಿ ನಿಮ್ ಮನ್ಯಾಗ ಎಲ್ಲರು ಆರಾಮ್ರೀ
ಹಾ ಆರಾಮವ
ಹ್ಮ್ ನೀವೇನ್ ಮಾಡ್ತಿದ್ದೀರಿ
ಮತ್ತೇನು ಇಲ್ಲ
ಹ್ಮ್ ನಿಮ್ದು
ನಮ್ದು ಸ್ಕೂಲಿ ಹೋಗ್ ನಮ್ದು ಇವಾಗ ಸ್ಟಾರ್ಟ್ ಆಗಿದೆ ಬಸ್ ಚಿಲ್ದ್ರೆನ್ಸ್ ಯಾರು ಬಂದಿಲ್ಲ
ಹಾ
ಸುಮ್ಮ ಹೋಗಿ ಕುಂತು ಬಂದಿವ ಅಷ್ಟೆ
ಹ್ಮ್ ಹ್ಮ್ ನೀವ್ ಯಾವ ಸಲ ಅಂತೀರಾ
ಆರು
ನೀವ ಯಾವ ಸಿಲ್ಲಬುಸ್ ತೋತೀರಾಂದೆ ಮಕ್ಕ
ಸಬ್ಜೆಕ್ಟ್ ಒನ್ ಟು ಫೋರ್ತ್
ಆಲ್ ಸಬ್ ಟ್ ಕನ್ನಡ ಟು ಎಲ್ಲ
ಟೋಟಲ್ ಐ ಸಬ್ಜೆಕ್ಟ್
ಹಾ
ಕನ್ನಡ ಮತ್ತ ಹ್ಮ್
ಕ್ಕಳಿಗೆ ಎಲ್ಲ ಹೇಳ್ಕೊಡಕ್ ಈಸಿ ಆಗುತ್ತಾ
ಹಾ
ಹ್ಮ್ ಎಕ್ಸ್ಪೀರಿಯನ್ಸ್ ಬಾಳ್ ದಿನ ಇತ್ತ ಇವಾಗ
ಎ ಟೂ ಇಯರ್ಸ್ ಆಯ್ತ್
ಹಾ ಹಾ ಹ ಅಲ್ಲೇ ನೀವ ಇದ್ದಲ್ಲೆ ಹೋಗ್ತೀರಾ ಹ್ಮ್ ಏ ಇಂಗ್ಲಿಷ್ ಮೀಡಿಯಾಮಾ ಕನ್ನಡ ಮೀಡಿಯಮ್ಮಾ ಏ ಪ್ರೈವೇಟಾ ಗೌರ್ಮೆಂಟಾ
ಪ್ರೈವೇಟ್
ಹ್ಮ ಹ
ಹ್ಮ್
ಹ್ಮ್ ಮತ್ತೆ ಹೇಳ್ರಿ ನಿಮ್ ಕಡೆ ಎಲ್ಲ
ಮತ್ತೆ ನೀವ ನ್ ಮಾಡ್ತೀರಿ
ನಾವೇಏನಿಲ್ರಿ ಪ್ರೆಸೆಂಟ್ ಹೌಸ್ ವೈಫ್
ಆ ಹಾ.
ಹ್ಮ್, ಜಾಯಿಂಟ್ ಫ್ಯಾಮಿಲಿ ಇದೆ. ಯಾಕೊ ನಮಗ್ ಟೈಮ್ ಸಿಗ್ ತಿಲ್ಲಾ.
ಅದ್ ನಾವ್ ಟೈಮಿಂಗ್ ತಗೋಬೇಕಷ್ಟೆ.
ತೊಗೊಂಡ್ರು ಸಿಗ್ತಿಲ್ಲ. ನಮ್ ಸ್ಕೂಲ್ನ ಹೆಚ್ ಕಣ್ ಮೀನ ಮನೇಲೆ ನಾವ್ ಕುಂತಗ್ಯೋಬಂದ್
ಆ ಹಾ.
ಹಾ ಅಷ್ಟ್ ಜನ ಮಕ್ಳ್ ಇದಾರೆ ಇನ್ ಅವ್ರ್ಗೆ ಟ್ಯೂಷನ್ ಮಾಡ್ಬೇಕಾಗತ್ ನಾವ್ ಹೊರಗಡೆ ಏನ್ ಹೋಗೋ ಅವಶ್ಯಕತೆನೆ ಇಲ್ಲ.
ಹಾ ಅದು ಅವಕಾಶ ಇರುತೆ.
ಹ್ಮೂ.
ಮತ್ತೆ ಮತ್ತೆ ಅಷ್ಟು ಜನ ಅಡಗಿ ಮಾಡ್ಬೇಕೆಲ್ಲ ಮಾಡ್ಬೇಕ ಟೈಮ್ ಸಾಲದೇ ಇಲ್ಲ. ಹ್ಮ.
ಟೈಮ್ ಇ ಇದಾಗ್ಬುಡ್ತ್ ನೋಡ್
ಮನೇಲಿ ಎಷ್ಟ್ ಜನ ಇದ್ದಿರ್ ಟೋಟಲ್?
ಟೋಟಲ್ ಇಪ್ಪತ್ ಜನ.
ಅಬ್ಬಬ್ಬಬ್ಬ ನೀವಾ? ಜಾಯಿಂಟ್ ಫ್ಯಾಮಿಲಿ.
ಹಾ. ಫುಲ್ ಜಾಯಿಂಟ್
ಆ.
ಹ್ಮು ನಿಮ್ದು?
ನಮ್ದೆಲ್ಲ ನಾವ್ ಅಷ್ಟ್ಐವ್ ಇಬ್ರೇ ಇರೋದು.
ಹಾ. ಏನ್ ಮಾಡ್ತಾರೆ ನಿಮ್ ಹಸ್ಬೆಂಡ್.
ಅವ್ರು ಗೊಬ್ರದಂಗಡಿ ಹೋಗ್ತಾರ್ ಇಲ್ಲೆ ನಲತ್ವಾಡ್ದಲ್ಲಿ.
ಹಾ
ಆಯ್ತು ಅವ್ರ್ ಸಂಬಂಧ ಇಲ್ಲಿ ಬಂ ಇಲ್ಲಿ ಮನೆ ಮಾಡಿದ್ದು ನಲತ್ವಡ್ ಅಣ.
ಹಾ ನೀವೂ ಏನಾದ್ರು ಟಿಪ್ಸಿಂಗ್ ಏನಾದ್ರು ಮನೇಯಲ್ಲಿ ಮತ್ತೆ ಬೇರೆ ಕೆಲ್ಸ ಮಾಡ್ತೀರಾ
ಬೇರೆ ಕೆಲ್ಸ ಅಂತ ಏನಿಲ್ಲಾ ಬೆಳಗ್ಗೆ ಎಂಟುವರೆ ಹೋಗ್ತಿವಿ ಬರದ್ ಐದುವರೆ ಆಗತ್ತಲ್ಲ ಅಂದ್ರ ಎರಡ್ ತಿಂಗಳ ಸುಟ್ಟಿ ಸುಟ್ಟಿ ಒಳಗೆ ಏನಾರು ಮಾಡ್ತಿರ್ತಿವ್ರಿ
ಹಾ
ಎಂತ ಎಣಿಕೆ ಹಾಕೋದು ಮತ್ತೆ ರಾತ್ರಿ ಹೊಲಿಯೋದು
ಹಾ
ಅಂತ ಮಾಡ್ಕೊಂಡ್ ಸ್ಕೂಲ್ ಟೈಮಿಂಗ್ ಅಂತೂ ಏನ್ ಆಗಲ್ರಿ ಮತ್ತೆ ಹೆಚ್ಚಿನ ವರ್ಕ್.
ಹಾ ಹಾ ಅಂದ್ರೆ ಸತಿ ಪತಿ ಇಬ್ರುೂ ವರ್ಕ್ ಮಾಡ್ತೀರ ಅಂದಂಗ ಆಯ್ತು.
ಹಾ.
ಹಾ ಹ. ಮಾಡ್ಲೇಬೇಕಲ್ರರಿ ಅವಶ್ಯಕತೆ. ಮುತಾಗಿ ಜೀವನ ಸಾಗಸ್ಬೇಕಂದ್ರ.
ಹಾ ಮತ್ತ.
ಹೂ ಬರೋ ಸಂಬಳ ಯಾವದಕ. ಸಾಲಲ್ಲ ಇವಾಗ.
ತಳ.
ಹೂ ನಿಮ್ದ ಏನ್ ಪ್ಲಾನಿಂಗ್ ಇದೆನಾ ಬೇಬಿ ಹೋಗೋಸ್ . ಕರ.
ಏನಿಲ್ಲಾ ನೋಡ್ರಿ ನಾವು ಅದಕ್ಕೆ ವೇಟ್ ಮಾಡಾತೀವಿ. ಹೂ
ಹಾ ಎಲ್ರಿ ಹಂಗೆ ದೇವ್ರು ಸ್ವಲ್ಪ ದೂರ ಇಟ್ಟಿರ್ತಾನ.
ಹೂ
ಕಾಯಬೇಕೇು ನಾವ್ ಅಷ್ಟ
ಹ ನೋಡುವ ಏನ್ ತಾಳ್ಮೆಯಿಂದ ಅದಿವವಿ ಯಾವಾಗ ಕೊಡುತ್ತೋ ದೇವ್ರಗ್ ಗೊತ್ತಿಲ್ಲ.
ಹುಹುಹು ಕಾಯು ಬೇಕ್ರಿ ಎಲ್ಲ. ಇದು ನಾವು ಕೇಳ್ದಂಗೆ ಕೊಟ್ರೆ ದೇವ್ರಿಗೂ ನಮಗ ಏನು ವ್ಯತ್ಯಾಸನೇ ಇರಲ್ಲ.
ಹಾ.
ಹೂ ನಾ ಅವ್ರ ಇದು ಮಾಡ್ದಂಗೆ ನಾವ್ ಕೇಳ್ತಾನೆ ಇರ್ಬೇಕಲ್ಲ.
ಹೂ ಸುಮ ನವು ಮ ಪ್ರಯತ್ನ. ಅಂತು ಮಾಡ್ತಾನೆ ಅದೀವಿ.
ಹಾ. ನೀನ್ ಎಲ್ಲಾದ್ರೂ ತೋರಿಸ್ಕೊತ ಇರ ದರಾ.
ಹಾ.
ಹಾ ಹಾ ಹ.
ಇಲ್ಲೆ ಬಿಜಾಪುರಕ್ಕ.
ಹ್ಮ ಹಾ.
ಮತ್ತ್ ಅದೆ. ದೇರ್ಯಾವಗ್ ಕಾಣ್ತ ಆಗುತ್ತೇನೋ ಗೊತ್ತಿಲ್ಲಾ.
ಇದ್ ಮೇಲೆನೆ ಸ್ವೀಟ್ ಜಾಸ್ತಿ ಇರೋದ್
ಹ ಹಃ ಹಾ ಅದಂತೂ ಕರೆ.
ಹಾ.
ಹ್ಮ್
ಬೇಗಾದ್ರೆ ಒಂತರ ಲೇಟಗಾದ್ರೆ ಒಂತರ. ನಮ್ಗ ಯಾವ್ ಟೈಮ್ಗ್ ಆಗ್ಬೇಕ್ ಆ ಟೈಮಿಗೆ ಭಗವಂತಂತ್ರು ಕೊಟ್ಟೆ ಕೊಡ್ತಾನ.
ಹಾ ಅಷ್ಟೆ.
ಹ್ಮ್ ಅದಕ್ ಜಾಸ್ತಿ ನಾವು ಇದು ಮಾಡಂತ್ ಟೆ ಇರಲ್ಲ. ಅಪ್ಪಾ ನಮ್ ಕಾಯಾಗ್ ಐತಿ ನಾವ್ ಉದ್ರುಸ್ ಕೊನ್ ತಿನ್ಬೇಕನ್ನೋದ್ ಇಲ್ ಇವಾಗ.
ಹ ಹಾ.
ಹ್ಮ್
ಅವ್ನ್ ಕೊಟ್ಟಾಗೆಲ್ಲಾ.
ತರ್ ಅವಾಗ.
ಅಷ್ಟ.
ಹ್ಮ್. ಎನ್ ಮಲ್ಕೊಂದ್ರಿ ನಿಮ್ ಹಸ್ಬೆಂಡ್ಸ್ ಎಲ್ಲ.
ಹ ಇಲ್ಲ ಅವ್ರು ಮೊಬೈಲ್ ನೋಡ್ತೊ ಕುತ್ತರ. ಅವ್ರಗೂ ಮೊಬೈಲ್ ನೋಡಕ್ ಟೈಮ್ಸ್ ಸಿಗಲ್ಲಾ ಅಲ್ಲಿ.
ಹಾ.
ಏನೋ ವಾರ್ತೆ ನೋಡ್ಕೋತ್ ಕುತ್ತಾರ್ ಅವ್ರು.
ಹಾ ಹಾ ಅಂದ್ರೆ ನಿಮ್ ಬೇಗ ಮಲ್ ಕೊಳ್ಳೋದು ಬೇಗ ಎದ್ದೆಳ್ದ್ ರುಡ್ ಪಿನ್ನಾ.
ಹಾ ಬೆಳಿಗ್ಗೆ ಐದುವರಿ ಎದ್ರೆ ಎಲ್ಲಾ ಕೆಲ್ಸ ಆಗ್ ತವಾ. ಇಲ್ಲಾ ಅಂದ್ರೆ ಇಲ್ಲ.
ಹ್ಮ್. ನೀವಾದ್ರೂ ಏನಾದ್ ಅಂದ್ರ ಯೋಗಾಸನ ಮೆಡಿಟೇಷನ್ ರನ್ನಿಂಗ್ ಅದೆಲ್ಲಾ ಮಾಡ್ತೀರಾ.
ಏನ ಇಲ್ಲಪ್ಪಾ
ಹಾ ನಿಮ್ದೇನ್ ಹೆಲ್ತಿ ಫುಡ್ ಏನಾದ್ರು ನಿಮ್ದ ಚೇಂಜಸ್
ಹ ಆತರ ಏನಿಲ್ಲ ಸುಮ್ ಡೈಲಿ ಏಲ್ ನೀ ಊಟ ರೊಟ್ಟಿ ಪಲ್ಯೆ
ಹಾ
ಎಂತ
ಹ್ಮ್ ನಿಮ್ದೆಲ್ಲಾ ರೊಟಿನ್ ಅಂದ್ರೆ ನೀವು ಮತ್ ಪ್ರೋಟೀನ್ ಯಾವದ್ರಲ್ಲಿ ತೋತೀರಾ ನಿಮ್ ದೇಹಕ್ಕೆ ನಿಮ್ ದೇಹಕ್ಕೆ ಯಾವ್ದ್ರಲ್ಲಿ ಪ್ರೋಟೀನ್ ತಗೋತೀರಾ
ನಮ್ದ್ ಅಂತದೇನಿಲ್ಲ ಸುಮ್ಮ್ ಎಲ್ಲಾನು ತಿಂತೀವಿ ಓಟ್ ಟ
ಹ್ಮ ಅಂದ್ರೆ ಎಲ್ಲಾ ಇದು ಅಲ್ ಇನ್ ಒನ್ ಅಂದ ಹೆಂಗ ಆಯ್ತ್ ನೀವು
ಹ್ಮ್ ಹ್ಮ ಬಟ್ ಅಂತದ ಅದ್ರಾಗ ಇದು ಐತಿ ಈ ಪ್ರೋಟೀನ್ ಐತಿ ಆ ಪ್ರೋಟೀನ್ ಹುಡ್ಕೇಡ್ ತಿನ್ನೋರಲ್ಲ
ಹಾ
ಸುಮ್ ಬಾಯಿ ರುಚಿಗೆ ಏನ್ ಸಿಗುತ್ತೋ ತಿನ್ನೋದು ಅಷ್ಟೆ
ಮತ್ತ್ ನಿಮ ದೇಹಕ್ಕೆ ಪ್ರೋಟೀನ್ ಬೇಕಲ್ಲ. ನೀವೆಲ್ಲಾ ಮತ್ ಮಕ್ ಕ್ಕಳಿಗೆಲ್ಲ ಹೇಳ್ಕೊಡಕ್ ಹೋಗ್ತೀರಾ ನೀವೇ ಈ ತರ ಫಾಲೋ ಮಾಡ್ರಿ ಮ
ಇಲ್ಲ ಆತರ ಮಾಡ್ತೀವಿ ಜಸ್ ಟ್ ಜಾಸ್ತಿ ಅದಕ್ ಅದು ಇದು ಮಾಡಕ್ ಹೋಗಲ್ಲ.
ಹ್ಮ್ ಹಂಗಲ್ಲ ಯಾವಾಗ್ಲೂ ನಾವು ಇದಿದ್ರನೆ ನಾವು ಇನ್ನೊಬ್ರಿಗೆ ಹೇಳಕ್ ಸಾಧ್ಯ ಅಲ್ಲ
ಹ್ಮ್ ಹ್ಮ್
ಹ್ಮ್ ಮತ್ತೆ ನಾವೇ ಯ ಯಾವ ರೂಲ್ಸ್ ಗಳು ಫಾಲೋ ಮಾಡ್ತಿಲ್ಲ ಅಂದ್ರೆ ಮಕ್ಳ ಯಾವ್ತರ ಮಾಡ್ತಾರೆ.
ಇಲ್ಲ ಮಾಡ್ತೀವಿ ಜಾಸ್ತಿ ಅಷ್ಟೊಂದಿಲ್ಲ
ಹಾ ಹಾ ಮತ್ತೆ ನಿಮ್ ಕಡೆ ಎಲ್ಲಾ ಮಳೆ
ಮಳೆ ಇಲ್ಲ ನೋಡ ಕುದಿ ಬಿಸಲು
ಹ್ಮ್
ಜಾಸ್ತಿ ಎರಡು ದಿನ ಆಯ್ತು ಅಷ್
ಹ್ಮ ಹ್ಮ್ ಹ್ಮ ದಾ
ಹ್ಮ್
ಯ ಯ ನಿಮ್ ಕಡೆ ಎಲ್ಲಾ ನೀರಾವರಿ ಇದೆನಾ ಹ್ಮ್ ಎಲ್ಲಾ ಎನ್ ಭತ್ತ ಬೆಳ್ತಾರ ಏನ್ ಬೆಳೆಗಳ ನಿಮ್ ಕಡೆ ಏನ್ ವಿಶೇಷ
ಹ್ಮ ಇಲ್ಲಿ ಜಾಸ್ತಿ ಕಬ್ಬು ಬೆಳಿತಾರ
ಕಬ್ಬಿನ ವಾತಾವರಣ ಹೆಚ್ಚು
ಹ
ರೈತ್ರೆಲ್ಲಾ ಬಿಟ್ಟು ಕಬ್ಬು ಬೆಳೋದಕ್ಕ ಏನು ನಿಮ್ ಕಡೆ ಎಲ್ಲ ಇವಾಗ
ಇವಾಗ ಏನ್ ಗೊತ್ತಿಲ್ಲ ನಾವ್ ಜಾಸ್ತಿ ಹೊಲದ್ ಕಡೆ ಅಷ್ಟೊಂದ ನಗದಿ ಇಲ್ಲಲ
ಹಾ ನಿಮ್ದೆಲ್ಲ ಹೊಲ ಇಲ್ಲ ನಿಮ್ಮನೆಲ್ ಯಾರು ರೈತರಿಲ್ಲ
ಕಬ್ಬ ಹಾಕ್ಯಾರ ಪಾಲಿ ಕೊಟ್ಟಾರ ಅವ್ರ
ಹಾ
ಅವ ಕಬ್ಬ್ ಹಾಕ್ಯಾರ
ಹಾ ಹಾ ಅಂದ್ರೆ ನಿಮಗಷ್ಟು ಅದ್ರ ಬಗ್ಗೆ ಇದಿಲ್ಲ ಇಂಟ್ರೆಸ್ಟ್ ಇಲ್ಲ ಹ್ಮ್ ಓನ್ಲಿ ಸ್ಕೂಲ್ ಆಯ್ತು ನೀವಯ್ತು
ಮನೆ ಆಯ್ತು ಷ್ಟತ
ಹಾ ಹಾ ಅಂದ್ರೆ ಮನೆ ಕೆಲ್ಸ ಸ್ಕೂಲು
ಹ್ಮ್
ಹಾ ಇದ್ರ ಬಗ್ಗೆ ನಿಮಗ ಮಾಹಿತಿ ಉಳದ್ರ ಬಗ್ಗೆ ಇಲ್ಲ ಹ್ಮ್ ಹಾ ಹಾ ಹ್ಮ ಹ್ಮ ಹಾ
ನಿಮ್ದು ಅಲ
ನಮದಿದೆ
ಹ್ಮ್ ಏನ್ ಹಾಕೇರಿ
ನಾವು ಹಾಲಿನ ಒಂದ ತರ ನಾವು ಕಬ್ಬೆ ಬೆಳಿಬೇಕು ಭತ್ತನೆ ಅಂತಿಲ್ಲ ಭತ್ತ ಆಗಿರ್ಬೋದು ಗೋಧಿ ಆಗಿರ್ಬೋದು ಕಾಳು ಆಗಿರ್ಬೋದು ಬಹುದು
ಹ್ಮ್
ಕಡ್ಲೆ ತೊಗರೆ ಹೌದು ತ ಹೆಸರು ಅಲಸಂದಿ ಆಲ್ಮೋಸ್ಟ್ ಎಲ್ಲಾ ತರ ಮನಿಗೋ ಕರ ತರಕಾರಿ ಆಗಿರ್ಬೋದು
ಹ ಹಾ
ಒಳ್ಳೆ ಫ್ರೂಟ್ಸ್ ಆಗಿರ್ಬೋದು
ಹಾ ಹಾ
ಆಲ್ಮೋಸ್ಟ್ ಮೊಲದಲ್ಲೇನೆ ಬೆಳೆದಿದ್ದು ನಮ್ಗೆ
ಹೌದ
ಹ್ಮ್
ಅಂದ್ರೆ ಅದನೆಲ್ಲಾ ನೋಡ್ಕೊಳ್ರ
ನೋಡ್ಕೊಳೋರು ನಮ್ ಜಾಯಿಂಟ್ ಫ್ಯಾಮಿಲಿ ಅಲ್ವಾ ದೊಡ್ಡ ಮಾವ ಇದು ಜಾಬ್ ಹೋಗ್ತಾರ ನಮ್ಮ್ ಮನೆನವರು ಹೋಗ್ತಾರ ನಡಕ್ಲರು ರೈತ್ರರ ಅದ್ರ ಅವರು ಅಲ್ ಮನೆ ಕೆಲ್ಸಾನೇ ಮಾಡ್ತ ತಾರ ಬಟ್ ಅವರು ಇದು ಹೊಗ್ತಾರ ಗೊಬ್ಬ್ರದ ಅಂಗಡಿಗೆ. ನಾಲ್ ತೊಡ. ಕೆ ಬರ್ತಾರ. ಅಲ್ಲಿ. ಸ್ವಲ್ಪ ಬೆಳಗ್ಗೆ ಮಾಡ್ಕೊಂಡ್ ಬಂದ್ ಅಲ್ಲಿದೆಲ್ಲಾ ಮುಗಸ್ಕೊಂಡ್ ಮತ್ತೆ ಮಲದ ಮಲದಲ್ಲಿ ಬಂದ್ ಮಾಡ್ತಾರೆ.
ಹಾ ಹಾ.
ಹಾ. ಎರಡ ಕಡೆ ಮಾಡತಾರ ಅವ್ರ. ಸರಿ ತಗೋರಿ ನಾವು ರಿಟರ್ನ್ ಮಾಡ್ತೀವಿ.
ಹಾ ಸರಿ
ಹ.